ಉಟಾತ್ರಿ ಸರ್
ಆಯ್ತು ನೋಡ್ರಿ ನಿಮ್ದ್ ರೀ
ನಂದನ ಆಯ್ತ್ ನೊಡ್ರಿ
ಆಯ್ತ ಆಯ್ತ್ರ್ಯಾ ಏನ್ ಕೆಲಸ ಮಾಡಕ್ ಕುಂತಿರಿ
ಏನಿಲ್ಲ ನೋಡ್ರಿ ನಿವ್ರಿ
ನಾ ಸುಮ್ನೆ ಕುಂತಿನಿ ನೊಡ್ರಿ
ಸುಮ್ನ ಕುಂತೀರ್ರಿ
ಏನ್ ದಗದ ಇಲ್ಲನ್ರೀ
ಏನ್ ದಗದ ಇಲ್ಲ ನೋಡ್ರಿ ಕುಂತೀವಿ ಸಭ್ಯ ತಗೆಕ ಹೋಗಬೇಕ್ರಿ ಈಗ
ಹ್ಮ್ ಊಟ ಆಯ್ತ್ ಏನ್ರಿ
ಊಟ ಅಯ್ತ್ರಿ
ಹ್ಮ್ ಅಂದ್ರ ಸರಿಯೇಪ್ಪ ಗಳೇಕೊಗೀರ್ಯಾ
ಹೋಗಿ ಬಂದ್ವರೀ
ಹೋಗಿ ಬಂದರ್ಯಾ ಯೇಸ ಎಕರೆ ಇತ್ರೀ
ಆರೆಕ್ಕ
ಹಾ ರೀ
ಹ್ಮ ಅಟ್ಕುಂಟಿ ಹೊಡ್ಯಾಕುಂಟನ್ರೀ
ಮಾತಾಡ್ಬೇಕ್ ಅಂತ ಬಂದ್ನೀ ಹ್ಮ್ ಇನ್ನ ಮನಿಗ ಹೋಗ್ಬೇಕ್ ನಾ ಊಟಾಯ್ತ್ರ್ಯಾ
ಆಯ್ತ್ರೀ ಈಗ ಊಟ
ಹ್ಮ್ ಆಯ್ತ್ ಕುಂಟಿ ಹೊಡದ ಬಂದ್ರೇನ್ರೀ
ಆಯ್ತು ಕುಂಟಡದ್ ಬಂದ್ವ ಹೌದಾ
ಏನ್ ಮಾಡಕ
ನಾನ ಮಾಡಡ ಸುಮ್ನೆ ಕುಂತೆ
ಸುಮ್ನೆ ಕುಂತಿರಿ
ಹ್ಮ್ಮ್ ರಿ
ಹ್ಮ್ಮ್ ರಿ ಸುಮ್ನೆ ಕುಂತಿರಿ
ಹಾ ರಿ
ಸುಮ್ನೆ ಕುಂತಿರಿ ಎಂದ್ರಿ ಹ್ಮ್ ಹೊಲಕ್ ಹೋಗ್ಬಂದ್ರಾ
ಹಲೋ ಹೊಲ್ಕ್ ಹೋಗ್ಬಾದ್ರ
ಹೋಗ್ ಬಂದ್ವೇರಿ ಈಗ ಯ್ ಬಂದಿ್ರೀ ಈಗ ಹ
ಏನ್ ಮಾಡ್ಬೇಂದ್ರಿ
ಸತ್ಯ
ಸತ್ಯಾಗ ಬಂದಿರಿ ನೀ
ಹ ಹರ ಸತ್ಯ
ಹೊಲ ಆಯ್ತಂದ್ರಿ ಹೊಲ ಆಯ್ತನ್್ರ
ವಲ್ಲ ಆಯ್ತ್ ರೀವಲ್ಲ
ಯಸಿಕ್ರ
ಐದ ನಾಕ ಎಕ್ರೆ ಐತ್ರಿ
ಅದ ಕತ್ರ
ಹಲೋ ಹಾ ಒಳಿಗ ಹೋಗಿ ಬಂದೂ ಒಳಿ ಭಾಯ..
ಮಾಡ್ರರು..
ಹಾ ರಿ
ಒ..
ನೀೀನ ಎತ್ತಾ ಮಂದೂರೆ
ನಿನ್ ಏನ್ ಮಾಡಿಬನ್್ರಿ
ನಾ ಶೂನ್ ಕುಂಂತಿ ಜರ ಚಪ ಕತ್ರ
ಬರ.
ಜರ..
ಹ ಹ್ಮ್ ಎಲ್ಲ
ಹಾಗೇನ್ ನೋಡ್ರ
ಹಾಗಾದ್ರೀ ಆಡ್ರ
ಆರ
ಹ
ಹೋಗಿ ಬಂದೋ ರೀ ಹೊಲಕ್ಕ
ಹಾ ರಿ
ಹ್ಮ
ನೀ ಎನ್ ಮಾಡ್ರಿ
ಏನ್ದ್ರಿ
ಹಾ ರಿ
ಊಟೆ ಅಂದ್ರ ತಗದ ಯಾವ್ದ ಅಂದ್ರ ಒಲಸ
ನಾಯಿ ನಾಯಿ ಮಸಾಲ ಬಿತ್ತಬೇಕ್ರೆ ನಾಯಿ
ಏನ ಹೊಷಗೇರಿ ಹೊಷಗೇರಿ ಗಳ ಉಟ ಮಸಾಲ ಬಿ ಚಿತ್ರತ್ರಾಂದ್ರಂತ
ಎಸ್ ಬೈಕ್ ಬಿ ಎಸ್ ಬೈಕ್ ಬಿಟ್ಟಿದಿರಿ
ಯಾರ ಚಲೋ
ಯಡ್ ಚದಾರ
ಆ
ನಡಚಲಡ ಹ್ಮ್ ಸರಿ ಅಂದ್ರೆ ಹ್ಮ ಮತ್ತೆ ಯಾವ ನಾಳೆಗೆ
ನಾಳೆಗೆ ಮಸಾಲೆ ಬಿತ್ಬೇಕ ರದ ಸತ್ಯ ಆಗ್ಬೇಕು ಮಸಾರ್ ಬತಪಕ್ರತ್ ಸತ್ಯ ಪದ
ಹ ನಾಳಗ ಇಲ್ವತ್ತಡಿ
ಮಸಾಲ ಬಿಟ್ಟ ಬ್ರ
ಆರಿ
ಹರ ಮುಂದೆ ಹೇಳಬೇಕ್ಕರಿ ನೀವೇ
ಆ
ಮುಂದೆ ನೀವು ಹೇಳಬೇಕ್ರಿ
ಹ ಕಾಲೇಜ್ ಹೋಗಿ ಬಂದ್ರಿ
ಇವರು ನಿವರೇ
ನಾನು
ನೀವ್ ನೋಯ್ ಬಂದ್ರಿ
ಹ ರಿ
ಯಾವೂರಿಗೆ ಹೋಗ್ತೀರಿ ಕಾಲೇಜಿಗೆ
ಯತ್ಕರಿರೀ
ನೀವ್ ಎಲ್ಲಿ ಹೋಗ್ತೀರಿ
ಹ್ಮ ಯಾತ ನೋಡ್ರಿ
ಅ ರಿ
ನಾನ ಬೆಂಗಳೂರುನಗಿ ಇರ್ತೇನ್ ರಿ ಬೆಂಗಳೂರು ಹೋಗಿದ್ ಬರ್ತೀನಿ
ಹ ರಿ
ಹ ಮುಂದರ ಹಪೂರ್ ನೀ
ಮಕ್ಕಳಲ್ಲಾರೀ
ಮಾಡಡ ಬರ್ಲ್ಲಾರ ಮಾಡ ಕೂರ ಮಾಡ ಬರ ಮಳೆ ಪರವದು ಏನ್ ಪರವಾಗಿಾದ್ರ
ಬಜಟ್ ಎಲ್ಲಾರ ಮಾಡಡದವ್ರೆ
ಆಯ್ತಾಯ್ತ್ರಿ
ಹೇಗ್ಬಿಟ್ರ ಅನ್ರರಿ ಗದಿ
ನೀರು ಪಟ್ಟೂರ ಒಂದ
ಯ
ಮಾರ
ನಟಿ ಎಷ್ಟ ನ ತಾರಕ್ ಬರ್ತಾರ ನ
ದನದು ತಾರೀಕಿಗೆ ಬರ್ತಾರ ಅಂತಾರ
ಕ್ನಸಕ್ಕಲ ಹ್ಮ್ ಪ ಹತ್ತನೇ ತಾರೀಕು ಬರ್ತಾರಂತ್ರ
ಹ
ಹದನೇ ತಾರೀಕು ಬರ್ತಾರೆ ಮಾಡಡಣ ನಮ್ಮ ಕೊ ದಸ ಕಳ ಸರ್ ನಮ ತಳಕ್ ಮಾಡ್ರಿ ಅಪ್ಪಂಡಸ ಐತ್ರಿ ಆಪರ್ ಜನ ಐತ್ ಸ್ವ ಬೋರ್ಕ ಕೊಟ್ಟಿದ್ರಿ ಎಲ್ಲ ತೋರ್ಸವ್ರಿ ನಾ ರಶ್ ಮಾಡಕ ರಸ್ ಮಾಡಕತ್ತನ್ರ
ಪಂದಾರ ಅಂಡರ ಊ
ಹ್ಮ್ ಬಂದಾರ
ಆ
ಬಂದಾರೀ ಊರ್ ಹೌ ಎಲ್ಲ ಚುಲಾರ ಎಲ್ಲಾರ ಅರಮಾರ ಎಲ್ಲಾರ
ಆರಾಮಾರ ನಟ್ರ
ಎಲ್ಲಾರು ಆರಾಮಾರ್ರ
ಆರಾಮ
ಹ್ಮ ಮರ ಮರ ದಸ ಗಂಡತರೆ ಗದ್ದಿಗೆ ಒಂದ ಮ ನೇರ್ ಬಿಟ್ಟದತ್ ಆಯಕ ಬರಷ್ಟ ಮಾಡಿದ್ದೆ
ಆವ್ರ ನಾವಂದ ಮಾಡಟ್ರ ಬಿಟ್ಟತ್ ಅದಾರ
ನಿಮ ಬಿಟ್ಟಿತ್ರಿ ಹ್ಮ್ ಎಲ್ಲಿ ಬಿಟ್ಟು
ಯಾರ್ರೀ
ಎಲ್ಲಿ ಊಡುತ್ತ
ಆ ಮ
ಹಡ್ರ
ಹಾ ರ
ಬಾಡ್ರ ಗದ್ದಿ ಎಲ್ಲ ತುಅನ್ರಿ
ನ ಇವತ್ತು ಚಾ ಮಾಡಿ ಬಂದವ್ರ ಐದ್ರಂದ ತುಂಬತಾರ ಹತ್ತನೇ ತಾರೀಕಿಗೆ ಬರ್ತಾರ
ಆಟ ಸರ
ತಾರ ಬರ್ತಾರೀ
ಹ
ಪೌಡ್ರಿ ಅಂದ್ರ ನಮ್ಮದಕ ಏನ್ ಮಾಡ್ತಾರ ಅನ್ ರೀ ಅಂತ ಬ ಪ ಹತ್ತನೇ ತಾರೀಕು ಹತಾರೆ
ಏನ್ರೀ? ...
ಹತ್ತನೇ, ತಾರೀಕು ಬರ್ತಾರೆ ಅವರು? ..
ಅವರ ಅಷ್ಟು ಜನ ಬ್ಯಾಂಕಿಂಗ್ ಮಾಡ್ತಾರೆ? ..
ಹೂ, ಹೂ. .. .
ಈ ಕಡೆ ಯಾಕ್ ಬರ್ತಾರೆ? ..
ಏನ್ರಿ? ..
ಈ ಕಡೆ ಯಾಕ್ ಬರ್ತಾರೆ? ..
ನಮ್ಗೂ ಹದ್ನೈದನೇ ತಾರೀಕ ಬರ್ತಾರ ಕತಾರ ನೋಡ್ರಿ. ..
ಎಸ್ಟುರಿ? ..
ಹದಿನೈದು, ರಿ. ..
ಹದಿನೈದು, ರಾ. ..
ಆ, ರಿ. ..
ಬರಂಗೈತಿ ಬಡಿಯಾ? ..
ಮೂರನ್ ಚಲೋ ಐತ್ರಿ. .. ಏನು, ಹಾ. .. ಹಂಗೆ, ಆಗಿತ್ರಿ ಸರಿಯಾದ್ರಿ! ಮೊರಾಮಾ, ಹ, ಜಿಂಗೆ, ಮಳೆ ಜಗಳ ಐತ್ರಿ! ಮನೇಲಿ? .. ನಾ ಫಸ್ಟ್! .. ನಾ ಫಸ್ಟ್, ಜ್ಯೋತಿರ್ಸನಂತ, ಅವ್ರ ಜಗಳ ಆಡಾಕತ್ತಾರಿ. .. ಈ ಕಡೆ ರೀ? ..
ಯಾರು ಛಲ ಇಲ್ಲ ಹೋಗ? ..
ಯಾರು, ಚಲಗು. .. ಬೇಜಾರಾಗಲ್ವಾ ಒಂದು ಕಡೆ? ..
ಆ ಜಗಳ ಆಡಿಲ್ಲ, ಅಡಿಲೂರೂರು. ..
ಮೊಸರು, ತಂದ್ರ, ಏನ್ರೀ? .. .. ಆಯ್ತು ಹೇಳಮ್ಮ, ಮಕ್ರಿ ತುಂಬಾಯಿತ? ..
ಯಾರ್ರೀ? ..
ಹಾ, ಇನ್ನ ಸ್ವಲ್ಪ ತಾಗಬೇಕು ತಡೆಯಿರಿ. .. .. ಯಾವ ಹೊಲ, ರಿ. ..
ನಮ್, ಗೌಡ್ರು. ..